ಹಲೋ
ಹಾ ಬಾಬೂ ಮ್ಯ ಏನ್ ಮಾಡಕ ಚಪ್ಪಾ
ಏನಲ್ಲ ನೋಡಪ್ಪಾಸಮ ಕುಚ ಆರಾಮ
ಹ್ಮ್ ಆರಾಮ್ ನೋಡ್ೇನು
ನಾನ ಹ್ಮ್ ಏನು ಎಲ್ಲಿದೆ ಎಲ್ಲಲ್ಲ ಕಾಣಣಲ್ಲಲ್ಲ ಹಲೋ
ಎಲ್ಲಿದ್ದ್ಯಾ
ಇಲ್ಲೇ ನಮ ಮನೇಲಿ ನೀ ಅಲ್ಲಿದ್ದ ಏನ್ ಕಾಣೋಣವಲ್ಲಿ ಅಲ್ಲ ಅಡಿ ಹೂ ಇದೆಯಾ
ಇಲ್ಲೇ ಹಾಸ್ಟಲ್ಲಿ ಎ್ದ ಇದಿದ್ದೇ ನಾನು
ಹೌದಾ
ಹ್ಮ
ಹ್ಮ್ ಹ್ಮ್ ಹ್ಮ್ ಮತ್ತೆ ಅವ್ರ ಕಡೆ ಬರಲ್ವಾ
ಊರ ಕಡೆ ಇ ಹೋಗೇನ ಅಲ್ಲಿ ಕೆಲ್ಸ ಇಲ್ಲಲ್ವೋ ಅದಕ್ಕೆ ಬಂದಿಲ್ಲ
ಹೌದಾ
ಹ್ಮ್
ಹ್ಮ್ ಹ್ಮ್ ಹ್ಮ್
ಇನ್ ಕಾಲೇಜು ಸ್ಟಡಿ ಹ್ಮ ಹಂಗಗೆ ನಡ್ದ ನೋಡು ಸ್ಟಡಿ ಹೆಂಗ್ ನಡತಿದಪ್ಪಾ
ಸ್ಟಡಿ ನ ನ ಭಂಗ ಅಷ್ಟೇನೆ ಎಲ್ಲ ಈಗ ಎಕ್ಸಾಮ್ ಅಐನ ಲೇಟ್ ಅದ ನಾರ
ಹ್ಮ್ ಹೌದಾ
ನಿಂದ
ಹ್ಮ್ ನಮ್ದು ಏನ ಲೇಟ್ ಇದೆ ಎಕ್ಸಾಮು
ಹೌದಾ
ಹ್ಮ್
ಹ್ಮ್ ಹ್ಮ್
ಕ್ಲಾಸ್ ಏನೋ ಸ್ಟಾರ್ಟ್ ಮಾಡಿಲ್ಲ ಸ್ಟಾರ್ಟ್ ಮಾಡ್ತಾರೆ ನಾಳೆ ಸೋಮಾರಿಂದ
ಹೌದಾ
ಹ್ಮಞೂ ಮತ್ತೆ ಹೊಲ್ದ ಕಡೆ ಏನು ಹಾಕ್ಯರ ಮಲ್ದಾಗ
ಇನ್ನು ಏನು ಹಾಕಿಲ್ಲವಲ್ಲ ಇವಾಗ ಎಲ್ಲಾ ಹಸ ಮಾಡಕತಾರ ಅವಗೆಲ್ಲ ಈಗ ಹಸ ಮಾಡಿದಾಗ ತರ ಈಗ ಈಗ ಹತ್ತಿ ಜಾ ಜಾಳ ಏನ ಇ ಲೇಟ್ ಆಗ ತ್ತರ
ಹತ್ತೆ ಬಿದ ಯಾವದಾಗತರ
ಜುಮದಾಗ ಆಾಗಬೋದು ಮೇ ಬಿ ಜುಮ
ಹಗ ಅತ್ತು ಬೀಜ ಯಾವ್ದಾಗ್ತೀರ ಅಂದೆ
ಯಾವದುೂ ಹೆಸರು ಯಾವ ಯಾವ್ದ ಆಗ್ತಾರಪ್ಪಾ ನನ್ಗೆ ಗೊತ್ತಿಲ್ಲ ಅಷ್ಟಂದೆ ಹ
ಹ್ಮ್ ಹ್ಮ್
ಹ್ಮ ನಿಮ್ ಕಡೆ
ನಮ್ ಕಡೆ ಹತ್ತೆ ಆಗ್ತಾರ ಯಾವ ಮನೆಾಗ ಪಪ್ಪ ಹೊರ್ ತರ್ತಾರ ಅವ್ರೆ
ಹ್ಮ್ ಹ್ಮ್
ಹ್ಮ್ ಅವ್ರೇ ಹೋಗಿಯಲ್ಲ ರಾಯಚೂರು ನೀನ್ ತೋರ್ತಾರ ಅವ್ರರು ಹ
ಹ್ಮ್ ಹ ಗಟ ಗಿಟ ಮಾಡಿದಿಲ್ಲ
ಹ ಸ್ನ್ಯಕ್ಸ್ ಆಯಾದ ನ್ಣದು
ನಂದು ಇಲ್ಲಪ್ಪಾ ಏನ ಮಾಡ್ಬೇಕು ನತಾ ಹ್ಮ್ ಹ್ಮ್
ಏನ ತೋಟ ಗೀಟ ಏನಾನ ಆಗ್ಬೇಕಕ್ಲ್ ಮತ್ತೆ ಕಾಯಿ ಪಲ್ಯ ಅಥವಾ ಇಲ್ಲ
ಅದೇ ಆಗ್ಬೇಕನ್ ಅದೇ ಆಗ್ಬೇಕಂತ ಪ್ಲಾನ್ ಮಾಡಿವವಿ ಒಂದು ಹೊಲ್ಲ್ಲಿ ಅಂದ್ರೆ ಎಲ್ಲಾ ಈಗ ಹ್ಮ್ ಹ ಮೆಂತೆ ಕಾಯಿ ಪುಂಡ್ಯ ಪಡಲ್ಲ ಟೊಮ್ಯಾಟೊ ಒದ್ನೇ ಕಾಯಿ ಅವೆಲ್ಲಾ ಹೊಲ್ದಾಗ್ ಹಾಬೇಕಕ್ ಮಾಡವಿ ಏನಾಗುತ್ತೋ ಇನ್ನ ಒ ಸ್ವಲ್ಪ ಪ್ಲಾನಿಂಗ್ ಅಡಗತದ ಮನ್ಯಾಗ ಹಂಗೆ ಹ್ಮ್ ಸ್ವಲ್ಪ ಪ್ಪ ನೀರಿಂದ ಸಮಸ್ಯೆ ಬಳಗದ ಬೋರ್ ಹಾಕ್ಸ್ಬೇಕು ಹ್ಮ್ ಬರ ಚಲೋ ಆಗುತ್ತ
ಹ್ಮ್ ಬೋರ್ ಹಾಕ್ಸಿದ್ರ ಹೌದೌದು ಬೋರ್ ಹಾಕ್ಸಿದ್ರೆ ಹ್ಮ ಬರೋದಿಲ್ಲ ಜಲ್ದಿ
ಹ್ಮ್ ಅದೇ ಬೋರ್ ಹಾಕ್ಸ್ಬೇಕಂತ ಪ್ಲಾನಿಂಗ್ ಮಾಡಕತ್ತಾ ಮನೆಗೆಲ್ಲ ಈಗ ಆದ್ರೆ ಎಲ್ಲ ಚಲೋ ಆಗತ್ತೆಲ್ಲ
ಗ ಅದಕಂದ್ರ ಯಾರಿ ಟನ್ ಇರತ್ತೆ ಇದೆಲ್ಲ ಮತ್ತೆ ಬೇರವರು ನೀರ್ ಕೇೇಳಬೇಕು ಅವ್ರರು
ಹ್ಮ್ ಹೌದು ಹೌದು ಬೇರೆಯವರು ಯಾರು ಕೊಡಲ್ಲ ನಮ್ ನೆ ಯಾಕೆಬೇಕದು
ಹ್ಮ್
ಹ್ಮ್ ಬೇರೆ ಏನ ನಮ್ ಹೊಲ್ದಲ್ಲಿ ಯಾವ್ ಬೋರ್ ಇಲ್ಲ ಅಲ್ಲಿ ನಾಗ. ನಾವೇ ಒಂದ್ ಆಾಕ್ಸಿದ್ ಅಂದ್ರೆ ಮತ್ತೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಲ್ಲಿ ಬಲ್ದವರು ಇದ್ದರಿಗೆ. ಹ್ಮ್ ಮತ್ತೆ ನಮ್ಗೆ. ಎಲ್ಲಾ ತರಕಾರಿ ಹಾಕಿದ್ರೆ ಸ್ವಲ್ಪ ಜಗ್ಗ ನಮ್ಗೆ ಹೆಲ್ಪ್ ಆಗುತ್ತೆ.
ಹೌ. ಹ ಚಲೋ ಚಲೋ ಇಕ್್ಲಾನಿಂಗ ಇದು.
ಹ್ಮ್ ಮತ್ತೆ ಹಾಕ್ಬೇಕಕ್ ಮಾಡಿವ ಈಗ ಬೋರ್ ಹಾಕ್ಸ್ತಾರ ಏನೋ ಒಂದು್ ಹತ್ ಹದ್ನೈ ದನ್ದಾಗ. ಹ್ಮ್ ಬರ. ಹಸಿದ್ರ ಅಂದ್ರೆ ಆಯ್ತ ಸ್ವಲ್ಪ ಹೊಲ ಎಲ್ಲ ಹಸ ಮಾಡಿ. ಇವಾಗ ಹತಿ ತಲದ್ರ. ಗಾಯಿ ಮತ್ತೆ ಹತ್ತ ಆಗು ಎಲ್ಲ. ಕಟ್ಟಿಗೆ ಹೋಗಿದ್ದುಲ್ಲಲ್ಲ. ಸ ಮಾಡಕತ್ತಾರ ಹಂಗೆ.
ಹೌದ.
ಹ್ಮ್ ಅದು ಹಸ ಆಯ್ತಂದ್ರೆ ಆಯಕಬ ಬಿಡ್ತಾರ.
ಮತ್ತ್ಯಾನ ಸ್ಟಡಿ ಮ ಎಲ್ಲ ಇವು ಮುಗಸಂಡಿ ಏನ್ ಮಾಡ್ಬೇಕಂತ ಮಾಡಿದ್ದ ಎಲ್ಲಿ ಹೋಗ್ಬೇಕಂತ ಪ್ಲ್ಲಾನ್.
ಇಲ್ಲಿ ಏನಕ್ಕೇನೋ ಈಗ ನಮ್ದು ನರ್ಸಿಂಗ್ ಅಲ್ಲ ಇದು ಈಗ ಸ್ಟಡಿನ ಎರಡು ವರ್ಷ ಅದ. ಹ್ಮ್. ಮುಗೀತ ಅಂದ್ರೆ ಬೆಂಗ್ಳೂರ್ ಹೋಗ್ಬೇಕಕ್ ಮಾಡಿನಿ ಏನಾಗತ್ತೇನೋ ನ ಗೊತ್ತಿಲ್ಲಾ.
ಹಾ ಹಾ. ಬೆಂಗಳೂರಲ್ಲಿ ಬಾಳ ಮತ್ತ. ಖರ್ಚು ಬರುತ್ತಲ್ಲ ಅಲ್ಲೇ.
ಇಲ್ಲ ಅಲ್ಲೇ ನಮ್ಮ ಅಕ್ಕ. ಅಕ್ಕನವ್ರ ಮನೆ ಇದೆಯಲ್ಲ ಆ ಫ್ಯಾಮಿಲಿ ಇ ಇಬ್ಬರು ಇರ್ತ. ಥರಲ್ಲ ಅಕ್ಕನವರು. ಹ್ಮ್ ನ ಹ್ಮ್್ಮ್ಮ ನತದಲ್ಲ. ನಮ್ಮ ಮಾಮ ಅವರು. ಅವ್ರನು ಮೇಸ್ತ್ರಿ ಅದು ಕೆಲಸ ಮಾಡ್ತಾರ ಅಲ್ಲೇ.
ಹಾ ಹಾ.
ಹ್ಮ್ ಅವ್ರದುು ಒಳ್ಳೆಯ ಅರ್ನ್ ಇದೆ ಹ್ಮ ಏನಿಲ್ಲ ಅಂದ್ರೆ ಅವ್ರದುು ಎರಡು ಪ್ಲಾಟ್ ಅಲ್ಲೇ. ತಗೊಂಡರ ಮತ್ತೆ. ಮತ್ತೆ. ಎರಡು ಮನೆ ಕಟ್ಟಿಸಿದ್ದಾರೆ. ಒ ಎರಡು ಮನನುೂ ಬಾಡಿಗೆ ಮತ್ತೆ ಅವ್ರು ಎರಡು ಫ್ಲೋರ್ ಕಟ್ಟಿದಾರಲ್ಲ ಅವರು ಟಾಪ್ ಅಲ್ಲಿ ಇರ್ತಾರ ಕೆಳಗ್ ಮತ್ತೆ ಬಾಡಿಗೆ ಕಟ್ಟಾರ.
ಹರದ.
ಹ್ಮ್ ಅಲ್ಲ ಸೆಟ್ಲ ಆಗಬಿಡಿ ಅಲ್ಲ ಚಛಲೋ ಇದೆ ಅಲ್ಲ ಆ ಸ್ಯಾಲ್ರಿ ಎಲ್ಲ ಒಳ್ಳೆ ಕೊಡ್ತಾರಲ್ಲಿ
ಹ್ಮ್ ಅಲ್ಲಿ ಹೋಗ್ಬೇಕಂತ ಇದೆ ಪ್ಲಾನ್ ಇದು ಒಂದು ಕಂಪ್ಲೀಟ್ ಆಗ್ಬೇಕಲ್ಲ ಇನ್ನು ಎಕ್ಸಾಮ್ ಎಕ್ಸಾಮ್ ಎಲ್ಲಾ ಬಾರದು
ಹಾ ಹಾ ಹಾ
ಶಾಪರಾಗ ಏನ್ ಸ್ಯಾಲ್ರಿಿನ ಕೊಡಲ್ಲ ಏನಿಲ್ಲ ಸುಮ್ಮ್ನೆ ದುಡಿುವಾಗಲೆ ಹ್ಮ್
ಅದೇ ನಾಕ್ ಸಾವಿರ ಐದ್ ಸಾವಿರ ಕೊಡ್ತಾರ ಅದೇ ಏನ್ ಕೆಲ್ಸಕ್ಕೆ ಕಾಗಾಲಯನ್ನು ಲ್ಲ
ನಮ್ ಖರ್ಚಗಲ್ಲ ಸುಮ್ ಸರ ಅದೇಲ್ಲ ಹ್ಮ್ ಹ್ಮ ಹ್ಮ್ ಅ ಕಡೆ ಹೋದ್ರೆ ಸ್ವಲ್ಪ ಸಲ ಒಳ್ಳೆ ಸ್ಯಾಲ್ರಿ ಇದೆ ಆರಾಮಿರ್ಬೋದು
ಹ್ಮ್ ಹ್ಮ್
ಮತ್ತೇನ್ ಮನೇಲೆಲ್ಲ ಆರಾಮ್ ಇದ್ದಾರ ಎಲ್ಲ
ಆರಾಮ್ಾರ ನೋಡಿ ಎಲ್ಲಾರ ಮನೇೆಯಲ್ಲಿ ನಿಮ್ಮ್ ಮನೇಲಿ ಹೆಂಗಿದಾರ ಅಪ್ಪ ಮಮ್ಮಿ
ಎಲ್ಲರ ಆರಾಮ್ ಇದಾರ ನಮ್ಮ ಮನಲ್ಲ ಊರಿರಿಗೆ ಹೋಗಲ್ಲ ನಾನು ಅದಕ್ಕೆ ಹೋಗ್ಕ್ ಯಾವಾಗ ಟೈಮ್ ಸಿಕ್ ಕೆ ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಮೊನ್ನೆ ಕ್ರಿಕೆಟ್ ಆಡಕ್ ಹೋಗಿದ್ವಿ ಅಲ್ಲಿ ನಮ್ದ ಅಂದ್ರೆಲ್ಲಿ ಲೀಗಿತ್ತು ಮೊನ್ನೆ ಮಸ್ತ ನಾವ ಚಾಂಪಿಯನ್ ಆದವಿ ಗೊತ್ತಾ
ಹೌದಾ
ಹ್ಮ್ ಚಾಂಪಿಯನ್ ಅಡಿವಿ ನಲವತ್ ಒಂದು ಸಾವಿರ ಇತ್ತು
ಹ್ಮ ಹ್ಮ ಒಳ್ಳೇದ ಹಂಗೆ ಆಡ್ಕೊಂತರ ಚಲೋ ಸ್ಪೋರ್ಟ್ಸಲ್ಲಿ ವ್ಯಾಲ್ಯೂ ಇದೆ ಭಾಳ
ಆಕ ತವ ಬರೇ ಇದು ಆಡ್ಕನ್ ತೋದ ಅಂದ್ರ ಹಂಗೆ ಆಡ್ಕ ತೋತ ಬಿಡು ಬಟ್ ಕಾಲೇಜ್ ನೋಡಿದ್ರೆ ಕಾಲೇಜ್ ಬಿಡಕ ಆಗಲ್ಲ ಅವಾಗ
ಹ ಹೌದ ಬಾಳ ಸ್ಟಿಕ್ ನಡತವ ಏನ್ ಎಕ್ಸಾಮ್
ಹ ಮತ್ತೆ ಮನೆಾಗ ಏನಾದ್ರು ಗೊತ್ತಾಯ್ತ ಅಂದ್ರೆ ದೈತಾರ ಅಲ್ಲಿ ಎಲ್ಲೂ ಹೋಗಲ್ಲ ಕ್ರಿಕೆಟ್ ಅಲ್ಲಿ ಆಡಕ ಹ್ಮ್ ತುಂಬ ಮನಲ್ಲ ಇರಲ್ಲ ಹ್ಮ್
ಚಲ ಮತ್ತೆ ಬೇರೆ ಕಡೆ ಎಲ್ಲಿ ಕೆಲಸಕ್ಕೆ ಹೋಗ್ದಾರ ನೀನ್ ಕೆಲಸ ಕೊಡ್ತೇನೆಲ್ಲ
ಕೆಲ್ಸ ಯಕಡೆ ಹೋಗಲ್ಲ ಅ ಹ್ಮ್ ಮನೇಲೆ ಎಲ್ಲಾ ಮನಾಗ ಕೆಲ್ಸ ಮಾಡ್ತೀವಲ್ಲ ಎಲ್ಲ ನಾವೇ ಗೊಬ್ಬರ ಹೊಲ್ಕ್ ಗೊಬ್ಬರ ಹಾಕೋದು ಎಣ್ಣೆ ಹೊಡ್ಯೋದು
ಹ್ಮ್
ಹ ಮತ್ತೆ ಏನ ಕಸ ಅದು ಕಿತ್ತೋದು ಇರುತ್ತಲ್ಲ ಎಲ್ಲಾ ನಾವೇ ಮಾಡ್ತೀವಿ ಎಲ್ಲ ಎಲ್ಲಿ ಮನ ಹೊರ ಕಳ್ಸಿಲ್ಲ ಕೆಲ್ಸ ಕೆಲ್ಸ ಏನ್ ಮಾಡ್ಬೇಡ ಅಂತಾರ ಹ್ಮ್
ಅವ್ನು ಎಲ್ಲಾದರೂ ಹುಡುಕ್ಬೇಕು ಇಲ್ಲೆಲ್ಲಿ ಸಿಕ್ ಇತ್ತಲ್ಲ ಎಲ್ಲಕ್ಕೆ ಯಾವ್ದ ಕಂಪ್ನಿ ಕೆಲ್ಸಕ್ಕೆ ನಾವುನು ಬೇರೆ ಕಡೆ ಹೋಗ್ಬೇಕಕ್ಂತ ಪ್ಲ್ಯಾನ್ ಐತೆತಿ
ಹೌದಾ ಹೋಗ ಮತ್ತೆ ಏನ್ ಮಾಡ್ತ ಸುಮ್ ಕುಂತು
ಅಲ್ಲಿ ಸಿಕ್ತಿಲ್ಲ ಇಲ್ಲಿ ಏನುೋ ಅದಕ್ಕೆ ಮತ್ತ ಏನ್ ಮಾಡ್ತವಿ ಸಿಕ್ಕರೆೆ ಎಲ್ಲ ಆಫ್ಟರ್ನೂನ್ ಡ್ಯೂಟಿ ಸಿಕ್ತಿದೆ ಆದರೆ ಬೈಕ ಎಲ್ಲ ಅದ್ರಲ್ಲಿ
ಹೌದ ಹೌದು ಹೌದೌದು ಬೈಕ್ ದ ದೊಡ್ಡ ಪ್ರಾಬ್ಲಮ್ಂದ್ ಬೈಕ್
ಹ್ಮ್ ಹ್ಮ್ ತಗ ದು ಅಮೌಂಟ್ ಇಲ್ಲಲ್ಲ ಯಾವವು ಸ್ಕಾಲರ್ಶಿಪ್ ಅ ಬರ್ತಿಲ್ಲ ಅದನ್ನು ಯಾವ ಟಲ್ ನಾನು ಬರ್ತಿಲ್ಲ ಯಾವುದೊಂದು ಥರ ಸ್ಕಾಲರ್ಶಿಪ್ ಬಂದರೆ ಕಡೆ ಬೈಕ್ ತೊಗೊಂಡ್ ಕಸ ಹೋಗ್ತಿದ್ದೆ ನಾನು
ಅತ್ತೇ ನಂದಂದು ಸ್ಕಾಲರ್ಶಿಪ್ ಬರ್ತಿಲ್ಲ ಎಷ್ಟ ಹಾಕಿದ್ರು ಯಾವಾಗ ಬರುತ ಯಾವಾಗ ಗೊತ್ತೇ ಆಗ ದಿನ ಸ್ಕಾಲರ್ಶಿಪ್ ಬಂದ್ರೆ ಸ್ವಲ್ಪ ಚಲ ಆಗತ್ತೆ ಅಲ್ಲ
ಹೌದಾ ಜನ ಜನ ಹೋಗಬ ಕೋ ಅಲ್ಲಿನ ಹೋದ್ರರೆ ಅಲ್ಲಿ ಯಾರು ಪರಿಚಯನವೂ ಇಲ್ಲ ನಮಗೆ ಅದು ಸ್ಕಾಲರ್ಶಿಪ್ ಬಗ್ಗೆ ಏನು ಹೆಂಗೆ ಕೇಳ್ಬೇಕಂತನ
ಹೌದ್ ಗರು ನಮಗ ಅಷ್ಟು ಪರಿಚಯ ಇಲ್ಲ ಬಟ್ ನಮ ಫ್ರೆಂಡ್ ಇದ್ದಾನ ಒಬ್ಬ ಅವನಿಗೆಲ್ಲ ಗೊತ್ತಂತೆ ಅವ್ನಿಗೆ ಕರ್ಕೊಂಡ್ ಹೋಗ್ಬೇಕು ಅಲ್ಲಿಗೆ ಒಂದಿನ ಹಾ ಅದೇನ ಎಸ್ ಹೋಗಿ
ಹ್ಮ್ ಅದೇ ಹ್ಮ್ ಅದೇ ಮಾರ್ಸ್ ಕಾರ್ಡ್ ಎಂಟ್ರಿ ಮಾಡ್ಸ್ಬೇಕಂತ ಹೇಳ್ತಿದ್ದಾರೆ.
ಹ್ಮ್ ಅಲ್ಲಿ ಹೋಗ ಮಾಡ್ಕೊಬೇಕ.
ಮಾಡ್ಕೋಬೇಕು, ಬಟ್ ಅವ್ರ ಟೈಮ್, ಹು ನಮ್ಗು ಟೈಮ್ ಸಿಕ್ತಿಲ್ಲಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದ್ರ ಅಲ್ಲಿ ಬಾಳ ದೂರ ಇದೆ ಅದು.
ಹ್ಮ್ ಅಲ್ಲೇ ಹಂಗೆ ಆಗ್ಬುಟ್ಟದೆ. ಮತ್ತೆ ಎಲ್ಲಾ ಆರಾಮಿದಾರ ತಂಗಿ, ಅಕ್ಕ ಅವರು ಎಲ್ಲಾ ಮನೇಲಿ?
ಹ್ಮ್ ಎಲ್ರು ಆರಾಮದಾರ್ ನೋಡರು ಇವಾಗ ಅದೇ ತಂಗಿಗೆನ್ ಮ್ಯಾರೇಜ್ ಮಾಡ್ಬೇಕಕ್ಂತ ಮಾಡಿದಾರೆ. ನ ನ ನ ಹ್ಮ್ ಏನೇನಾಗುತ್ತೇನೋ ಗೊತ್ತಿಲ್ಲ ಇವಾಗ ವಯ್ಯಾರ ಅಂತ ನೋಡಕ ಅವರು ಇವರು ಈ ಕಡೆ ಹುಡುಗರು.
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್ ಹಾ ಇವಾಗ ಅವ್ರದ್ದು ಫಿಕ್ಸ್ ಯ್ತಂದ್ರೆ ಆಯ್ತ ಮುಂದಿನ ಅ ಅ ಜನವರಿ ಫೆಬ್ರವರಿ ತಕ ನಾನು ಜನವರಿಯಿಂದ ಬರೋದಿಲ್ಲ ನಾನು ಮತ್ತೆ ಕಾಲೇಜಿಗೆ. ಒಂದ್ ಎರಡು ತಿಂಗಳು ಇದುಕ್ಕಂದ್ರೆ ಮತ್ ಇದ್ರಲ್ಲಿ ಬಾಳ ಬಿಡ್ತೀನಿ.
ಹೌದೌದು ನಿಮ್ದೇ.
ಹೂಂ ಫೋನ್ ಮಾಡ್ತೀನಿ ಬರಬೇಕು ನೋಡಿರಿ ನೀವು.
ಹಾ ಬರ್ತಿವಿ ಬರ್ತಿವಿ ತಾ.
ಸರಿ ತಗೋಪ್ಪಾ.
ಹಾ ಸರಿ.